ಹಲೋ
ಹಾ ಹೇಳಿ
ಏನ್ ಮಾಡ್ತಿದ್ದೀರಾ
ಸುಮ್ನೆ ಕೂತಿದ್ದೆ ನೀವು
ನಾವು ಕೂತಿದ್ವಿ ಆ ನೀವು ಅಸೈನ್ಮೆಂಟ್ ಕಗಳನೆಲ್ಲ ಹೇಗ್ ಬರೇ ರಿತೀರಾ ಹಲೋ ಹಲೋ
ಹಲೋ
ನೀವ್ ಅಸೈನ್ಮೆಂಟ್ಗಳನದ ಹೇಗ್ ಬರಿತೀರಾ ಅಂತ
ಅಸೈನ್ಮೆಂಟ್ಗಳನ್ನ ನಾನು ಟಾಪಿಕ್ಗಳು ಹುಡುಕ್ಬೇಕು ಫಸ್ಟು ಗೂಗಲ್ ಹತ್ರ ಕೇಳ್ಬೇಕು ಅದಕ್ಕೆ ಗೂಗಲ್ ನ ನಾನು ರೆಫ ರಿಫರ್ ಮಾಡ್ತೀನಿ ಯಾವುದೇ ಟಾಪಿಕ್ ಅದುೂ ಅದುಮೇಲೆ ನಾನು ಬುಕ್ಸ್ ಲೈಬ್ರರಿಗ್ ಹೋಗಿ ಬುಕ್ ಸರ್ಚ್ ಮಾಡಿ ನೋಡ್ತಿ ತ್ರೀನೆ ಅದು ಅದೂಮೇಲೆ ಕೂಡ ಫ್ರೆಂಡ್ಸ್ ಇರ್ತಾರಲ್ಲ ಫ್ರಂಡ್ಸ್ ಕೇಳಿ ಫ್ರೆಂಡ್ ಹತ್ರ ಕೇಳಿ ಬರತೀನಿ
ಹ್ಮ್
ಹ್ಮ
ಹ್ ಈಗ ಒಂದೊಂದು್ ಅಸೈನ್ಮೆಂಟ್ ಗಳು ಎಷ್ಟೆಷ್ಟು ಪೇಜ್ ಬರಿತೀರಾ ಹೇಗ್ ಬರಿತೀರಾ
ಒಂದೊಂದು್ ಅಸೈನ್ಮೆಂಟ್ ಗಳು ಹತ್ ಪೇಜ್ ಗಳಾಗುತ್ತೆ ಒಂದು ಒಂದು ಅಸಿಗೆಮೆಂಟ್ಗಳು ಮೂವತ್ತು ಪೇಜ್ಗಳಾಗುತ್ತೆ ಹೀಗೆ ಬರಿತಾ ಇರ್ತೀವಿ ಹ ಆಮೇಲೆ ನಾನ್ ಫ್ರೆಂಡ್ ನನಿಗೆ ಗೈಡ್ ಮಾಡಾರ ನಾನು ಅದಕ್ಕೆ ಬಾರ್ಡರ್ ಲೈನ್ ಹಾಕೋದಾಗ್ಯ ಅದ ಶೀರ್ಷಿಕೆ ಕೊಡೋದಾಗಿತಿ ಈ ತರ ನಾನು ಒಂದೊಂದ ಅಸಿಗೆಮೆಂಟ್ಗಳುನಾ ಬರತೀನಿ
ಅಂದ್ರೆ ಫ್ರಂಟ್ ಪೇಜ್ ಯ ಏನೇನ್ ಬರಿೀತೀರಾ
ಫ್ರೆಂಡ್ ಪೇಜ್ ಅಲ್ಲಿ ಆ ಟಾಪಿಕ್ ಬಗ್ಗೆ ಬರಿ ಟಾಪಿಕ್ ಹೆಸರು ಬರಿತೀವಿ ನಮ್ ನೇಮ್ ಬರಿತೀವಿ ಮತ್ತೆ ಯಾರೊ ಕೊಡಕಿರೋದು ಅಂತ ಬರೀತೀವಿ ನಮ್ ಕಾಲೇಜ್ ನೇಮ್ ಏನು ಅಂತೆಲ್ಲ ಬರಿತೀವಿ ಹೀಗೆ ಒಂದ್ ಅಸಿಗೆಮೆಂಟ್ ಸೆಂಡ್ ಪೇಜ ಬತಿೀವಿ ಅದಾದ್ ಮೇಲೆ ಮಜಳಲಿಿಗೆ ಪಿಠ ಪಕೆ ಹಾಕ್ಬಿಟ್ಟು ಪಿಟಿಕೆ ಬರೆದು ಅದಾದ್ಮೇಲೆ ವಿಷಯ ನಿರೂಪಣೆ ಹಾ ವಿಷಯ ನಿರೂಪಣೆ ಬರ್ತು ನೆಕ್ಸ್ಟ್ ಗೂ ಉಪಸಂಹಾರ ಬರೀತು
ಉಪಸಂಹಾರ ಓಕೆ ನಿಮ್ಗೆ ಯ ಈಗ ಎಷ್ಟ ಅಸೈನ್ಮೆಂಟ್ ಕೊಟ್ಟಿದ್ದನೆೆ ನಿಮ್ಗೆ ಬರೀಲಿಕ್ಕೆ
ಸದ್ಯಕ್ಕೆ ಈಗ ಮೂರು ಅಸಿಗೆಮೆಂಟ್ಗಳು ಉಂಟು ಅಂದ್ರೆ ಒಂದೊಂದು ಸಬ್ಜೆಕ್ಟ್ ಇಂದ ಒಂದೊಂದು ಅಸೈನ್ಮೆಂಟ್ ಸಿಕ್ಕಿದ್ರು ಆರು ಅಸೈನ್ಮೆಂಟ್ಗಳು ಸಿಗುತ್ತೆ
ಹ ಈಗ ಎಷ್ಟಾ ಸಬ್ಜೆಕ್ಟ್ ಅಸೈನ್ಮೆಂಟ್ ನೀವು ಬರ್ದಾಯ್ತು
ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಯಾವ್ದಂದು ನೋಡಿಲ್ಲ
ಹ
ಹ್ಮ್
ಮೂತ್ತ ಶೀಟ್ ಬರಲಿಕ್ಕೆ ಉಂಟು ಅಂತ ಅಂದ್ರಅಲ್ಲ ಅದೇನು ಒನ್ ಟಾಪಿಕ್ ಬಗ್ ಅಥವಾ ಕೋಶನ್ ಬಗ್ ಯ ಬಗ್ಗೆನಾ
ಆ ಮೂವತ್ತು ಶೇಟ್ಗಳು ಒಂದು ಹತ್ತು ಕೋಶನ್ಸ್ ಕೊಟ್ಟಿರುತ್ತೆ ತಾರೆ ಅದ್ರ ಬಗ್ಗೆ ನಾವು ಹುಡುಕಿ ಆ ರಾಜರ ಬಗ್ಗೆ ಕೊಟ್ರೆ ರಾಜರ ಬಗ್ಗೆ ಕಲೆಗಳು ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಬರಿಬೇಕು ಹೇಳ್ಬೇಕು ಅಂದ್ರೆ ಹಿಸ್ಟ್ರಿ ಬಗ್ಗೆ ಬರಿಬೇಕು ಮೂವತ್ತು ಪೇಜ್ಗಳು ಒಂದೊಂದ್ ಕೋಶನ್ ಗೆ ಒಂದೊಂದ್ ತರ ಬರ್ದು ಅವುಗಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅಂಡರ್ ಲೈನ್ ಎಲ್ಲಾ ಮಾಡಿ ಬರಿಬೇಕಾಗುತ್ತೆ
ಆ ಅಂತರ್ ಒಂದ್ರ್ ಒಂದು ಕೋಶನ್ ಗೆ ಎಷ್ಟು ಪೇಜ್ ಬರೆಯೋದು
ಒಂದು ಕೋಶನ್ ಗೆ ಮೂರಿಂದ ನಾಕ್ ಪೇಜ್ ಬರಿಬೇಕಾಗುತ್ತೆ
ಹೂಂ ಅದಕ್ಕೂ ಪೀಟಿಕೆ ಎಲ್ಲಾ ಬರಿಬೇಕಾ
ಆ ಕೋಶನ್ಗಳಿಗೂ ಪೀಟಿಕೆ ಎಲ್ಲ ಬರಿಬೇ ಕೋಶನ್ ಗಳಿಗೆ ಪೀಟಿಕೆ ಬರಿಬೇಕು ಅಂತಿಲ್ಲ ಅದ್ರ ಯಾರಾದ್ರೂ ರಾಜರ ಬಗ್ಗೆ ಕೊಟ್ರೆ ಅವ್ರ ಜೀವನ ಬರ್ದು ಆಮೇಲೆ ದಿಗ್ವಿಜಯ ಮತ್ತೆ ಸಾಧನ್ ನೆಗಳ ಬಗ್ಗೆ ಬರಿಬೇಕಾಗುತ್ತೆ ಆಮೇಲೆ ಕಲೆ ಮತ್ತು ಸಂಸ್ಕೃತಿಗಳ ಬಗ್ಗೆ ಕೊಟ್ರೆ ಯಾರದ್ರು ಹೇಗೆ ಕಲೆ ಮತ್ತೆ ಸಂಸ್ಕೃತಿ ಇರುತ್ತೆ ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ
ಅದಕ್ಕ ಉಪಸಂಹಾರ ಬಾ ಬರಿಬೇಕು
ಹಾ ಉಪಸಂ ಸಂಹಾರ ಬರಿಬೇಕು ಅವ್ರು ಹೇಗೆ ರಾಜರಾತ್ ಆದ್ರೆ ಅವ್ರು ಹೇಗ್ ಕೊನೆಗೊಂಡ್ರು ಆ ವಂಶ ಆದ್ರೆ ಒಂದು ಅದು ಹೇಗೆ ಅವನತಿಗೊಳ್ತು ಅಂತೆಲ್ಲಾ ಬರಿಬೇಕಾಗುತ್ತೆ
ಅಂದ್ರೆ ಮೂವತ್ತು ಪೇಜ್ದು ಒಟ್ಟಾಗಿ ಸೇರಿಸಿ ಉಪಸಂಹಾರ ಮತ್ತೆ ಪೀಟಿಕೆ ಬರಿಬೇಕಾ
ಆ ಆತರ ಇತಿಹಾಸ ಹಿಸ್ಟ್ರಿ ಅದ್ರೆ ಬರಿಯೋ ಹಾಗಿಲ್ಲ ಬೇರೆ ಸಬ್ಜೆಕ್ಟ್ ಗಳಲ್ಲಾದ್ರೆ ಬರಿಬೇಕು
ಓಕೆ ಹ್ಮ್ ನಿಮ್ಗೆ ಇದುವರೆಗೂ ಸಿಕ್ಕಿರೋ ಅಸೈನ್ ಮೆಂಟ್ ಅಲ್ಲಿ ಯಾವುದು ಈಜಿ ಅಸೈನ್ ಮೆಂಟ್ ತ್ತೆ
ನಂಗೆ ಇದುವರೆ ಸಿಕ್ಕಿರೋ ಅಸೈನ್ ಮೆಂಟ್ ಅಲ್ಲಿ ಈಸಿ ಅಸೈನ್ ಮೆಂಟ್ ಅಂದ್ರೆ ಪಿಯು ಲಿ ಜೊತಿಗೆ ಮೌರ್ಯರು ಅಂತ ಒಂದ್ಸತಿ ಅಸೈನ್ಮೆಂಟ್ ಸಿಕ್ಕಿತ್ತು ಅದೇ ತುಂಬಾ ಈಸಿ ಅಸೈನ್ಮೆಂಟ್ ಅಂತಂದ್ರ್ ಟ್ಸ್ ಯಾಕಂದ್ರೆ ಅದ್ರ ಟಾಪಿಕ್ ಗಳು ಬೇಗ ಬೇಗ ಸಿಕ್ತಿತ್ತು ಮತ್ತೆ ಅದ್ರಲ್ಲಿ ತುಂಬಾ ವಿಷ ಯಗಳಿತ್ತು ತಿಳ್ಕೊಂಡಷ್ಟು ವಿಷಯಗಳಿದ್ದು ಯಾವ್ನ ಬರಿಬೇಕು ಯಾವದನ್ ಬಿಡ್ಬೇಕು ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ನೀವು ಇದ್ದಾಗಲ್ಲೆ
ನಿಮ್ಗ ಈಗ ಮೂವತ್ತು ಶೀಟ್ ಬರಕ್ ಅಸೈನ್ಮೆಂಟ್ ಉಂಟು ಅಂದಿಲ್ಲ ನಿಮಗೆ ಬರಿಯೋದು ಹೆಲ್ಪ್ ಆಗುತ್ತಾ
ಹಾ ಮುಂದೆ ನಾವು ಎಕ್ಸಾಮ್ಸ್ ಎಲ್ಲಾ ತಗೋಬೇಕಾದ್ರೆ ನಮಗೆ ಅದ್ರಲ್ಲಿ ಓದಿರೋದೆ ಮುಕ್ಕಾಲ್ ಭಾಗ ಬರೋದ್ರಿಂದ ನಾವು ಅದ್ರಿಂದಾನೇ ಕಲಿತೀವಿ ಆದ್ರಿಂದ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ.
ಹ ನೀವು ಅದನ್ನನ್ನು ಮಾಡಿ ಮತ್ತೆ ಪುನಃ ನೋಟ್ಸನು ಮಾಡ್ತೀರಾ.
ಇಲ್ಲ ಅಸೈನ್ಮೆಂಟ್ ಮಾಡಿದ್ರೆ ಅದ್ರಿಂದ ಕಲಿಯಕ್ಕೆೆ ಈಸಿ ಆಗುತ್ತೆ ಅದ್ರಿಂದ ನೋಟ್ಸ್ ಏನೋ ಮಾಡಲ್ ಅಸೈನ್ ಮೆಂಟ್ ಅಲ್ಲಿ ನಾವು ಓದ್ಕೋತೀವಿ ಅದು ಹಿಸ್ಟ್ರಿ ಒಂದ್ರಲ್ಲೇ ಹಿಸ್ಟ್ರಿ ಒಂದ್ರಲ್ಲೇ ಬೇರೆ ವಿಷಯಗಳೆಲ್ಲ ಅಸೈನ್ಮೆಂಟ್ ಮಾಡಿ ಕೂಡ ನಾವು ನೋಟ್ಸ್ ಮಾಡ್ಬೇಕು ನಮ್ ಓದ್ಕೊಳ್ಳಕ್ಕೆ ಬೇರೆ ವಿಷಯ ಬೇರೆ ಸಬ್ಜೆಕ್ಟ್ಗಳಲ್ಲಿ ಓದ್ಕೊಳ್ಳಕ್ಕೆ ಬೇರೆ ನೋಟ್ಸೇ ಸಪ್ರೇಟ್ ಇರುತ್ತೆ ಅದನ್ನ ನಾವಾಗೇ ಬರ್ದು ನಾವೇ ಓದ್ಕೋಬೇಕು
ಅಂದ್ರೆ ಈಗ ಇದು ಹೇಳಿದ್ರಲ್ಲ ಮೂವತ್ತು ಪೇಜ್ ಅಂತ ಅದು ಮಾಮೂಲಿ ಆ ರೂಲ್ಡ್ ಅಥವಾ ಅನ್ ರೂಲ್ಡ್ ನೋಟ್ಸ್ ಅದು ಮಾಡ್ತೀರಾ ಅಹ ಇಲ್ಲ್ ಪುಲ್ ಅಂತ ಅಂದ್ರೆ ಸ್ಮಾಲ್ ಅದಕ್ಕೆ ಬುಕ್ ಬುಕ್ ಬರುತ್ತೆ ಅಲ್ವಾ ಆತರದಲ್ಲಿ ಬರೆಯೋದಾ
ನಾವು ಎ ಫೋರ್ ಶೀಟ್ ಅಲ್ಲಿ ಬರಿತೀವಿ ಎ ಪೋರ್ ಶೀಟ್ ಗೆ ಬಾರ್ಡರ್ ಲೈನ್ ಎಲ್ಲಾ ಹಾಕಿ ಬರಿಬೇಕು ಬುಕ್ಸ್ ಎಲ್ಲೆಲ್ಲಾ ಬರೆದ್ರೆ ಅದು ಅಸೈನ್ಮೆಂಟ್ ಅನ್ನೋ ತರ ಚೆನ್ನಾಗಿ ಕಾಣಸೋದಿಲ್ಲ ಅದ್ರಿಂದ ನಾವು ಎ ಫೋರ್ ಶೀಟ್ ಅಲ್ಲೇ ಬರಿಬೇಕಾಗುತ್ತೆ.
ಹ ಎಫೋರ್ ಶೀಟ್ ಅಂದ್ರೆ ಫ್ರೆಂಟ್ ಶೀಟಿಗೆ ಮಾಮೂಲಿ ಹ ನಿಯೋಜಿತ ಕಾರ್ಯ ವಿಷಯ ಶೀರ್ಷಿಕೆ ಇಂದಾಗ ಅಷ್ಟೇ ಬರಿತ್ತೀರ ಅಥವಾ ಡಿಸೈನ್ ಕೊಡೋದು ಬಾರ್ಡರ್ ಗೆ ಆತರ
ಇಲ್ಲ ಸಿಂಪಲ್ ಆಗಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಆತರ ಎಲ್ಲಾ ಮಾಡೋದಿಲ್ಲ. ಸಿಂಪಲ್ ಆಗ ಹಾಗೆ ಇಟ್ಟಿರ್ತೀವಿ.
ತಿರಾ,
ನೋಟ್ಸ್ ಗಳೆಲ್ಲ ಒಂದೊಂದೇ ಟಾಪಿಕ್ ನ ತಕೊಂಡು ಅದ್ರಲ್ಲಿರೋ ಫಸ್ಟ್ ಅದಕ್ಕೆ ಪೀಟಿಕೆ, ಅದಾದ್ಮೇಲೆ ಪಾಯಿಂಟ್ಸ್ ಬರ್ದು. ಪಾಯಿಂಟ್ಸ್ ನೆಕ್ಸ್ಟ್ ವಾಪಸ್ ಪಾಯಿಂಟ್ಸ್ ಬರ್ ಅದಕ್ಕೆ ನೇಷನ್ ಬರ್ದು ಲಾಸ್ಟ್ ಉಪಸಂಹಾರ ಬರ್ದು ನೋಡ್ಸ್ಕೊಳ್ ಬರಿಯದು.
ಹ್ಮ. ನೋಟ್ಸ್ಗಳಿಗೆ.
ಹಾ ಮತ್ತೆ ಕೆಲವೊಂದಸ ಸಬ್ಜೆಕ್ಟ್ ಅಲ್ಲಿ ಡಯಾಗ್ರಾಮ್ಸ್ ಇರುತ್ತೆ ಅದ್ನೆಲ್ಲ ಬರಿತೀವಿ. ಡಯಾಗ್ರಾಮ್ಸ್ ಎಲ್ಲ ಬರಿಯಾಕಿದ್ರೆ ಡಯಾ ಶಾಮ್ಸು ಲೆಕ್ಕ ಮಾಡಕ್ಕಿದ್ರೆ ಲೆಕ್ಕಗಳು ಅದೆಲ್ಲ ಬರಿಬೇಕಾಗುತ್ತೆ ನೋಟ್ಸ್ಗೆ.
ನಿಮಗೆ ಲೆಕ್ಕಾಗಾಡ ಅಥವಾ ಈಸಿ ಆಗುತ್ತಾ, ಅಥವಾ ಥಿಯರಿ ಈಸಿ ಆಗುತ್ತಾ.
ಎಕನಾಮಿಕ್ಸ್ ಅಲ್ಲಿ ಲೆಕ್ಕಗಳು ಈಸಿ ಇರುತ್ತೆ. ಥಿಯರಿಗಿಂತ, ಆಮೇಲೆ ಬೇರೆ ಸಬ್ಜೆಕ್ಟ್ ಅಲ್ಲೆಲ್ಲ ಥಿಯರಿ ಬರಯೋದು ಈಸಿ ಇರುತ್ತೆ. ಎಕನಾಮಿಕ್ಸ್ ಅಂದ್ರಲ್ಲಿ, ಲೆಕ್ಕಗಳಾದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಟ್ರೆ ಅದೊಂದು ತುಂಬಾ ಈ ಸಿ ಆಗಿರುತ್ತೆ ಕರೆಕ್ಟ್ ಆನ್ಸರ್ ಬರ್ರಂದ್ರ ಕಷ್ಟ ಆಗುತ್ತೆ ಅಷ್ಟೇ.
ಹ ಮತ್ತೆ ಆ, ಈಗ ಗೈಡ್ ರೆಫರ್ ಮಾಡಿ ಎಲ್ಲ ಬರಿತೀರಾ.
ಗೈಡ ರೆಫರ್ ಮಾಡ ದ್ರೆ ನಾವು ಕಲ್ತಾಂಗ ಆಗೋದಿಲ್ಲ. ಆದ್ರೆ ನಾವು ಗೈಡ್ ರೆಫರ್ ಮಾಡಿ ನಾನ್ ಬರೆಯೋದಿಲ್ಲ. ಅದು ಬಿಟ್ಟು, ಲೈಬ್ರರಿ ರೆಫರ್ ಮಾಡ್ಬಿಟ್ಟು ಬರಿತೀವಿ.
ಒಂದೊಂದ ಸಬ್ಜೆಕ್ಟ್ಗೆ ಅಕಸ್ಮಾತ್ ಲೈಬ್ರರಿ ಇದ್ರಿಂದ ಆನ್ಸರ್ ಸಿಗದೆೇ ದ್ರೆ,
ಗೂಗಲ್ ಚಾಟ್ ಚಾರ್ಟ್ ಜಿಪಿಟಿ ಇಥವುಗಳಿಂದ ಬರಿತೀವಿ.
ಹ್ಮ್.
ಹ್ಮ ಮುಂದ್ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಫ್ರೆಂಡ್ಸ್ನ ಕೇಳೋದು ಈತರನಾದ್ರಲ್ಲೂ ಮಾಡಿ ನಾವ್ ಬರಿತೀವಿ. ಹ ಎಲ್ಲಿ ಸಾರ್ ಕಾಲೇಜ್ ಲೈಬ್ರರಿ ಸಿಗ್ಲಿಲ್ಲ ಅಂದ್ರೆ, ಸಾರ್ವಜನಿಕ ಲೈಬ್ರರಿ ಈ ತರ, ಅವುಗಳಿಗೆ ಎಲ್ಲ ಹೋಗಿ ನಾವು ಬರಿತೀವಿ.
ಹ ನಿಮಗೆ ಬುಕ್ಸ್ಗಳು ಓದೋ ಅಭ್ಯಾಸ ಉಂಟಾ,
ಬುಕ್ಸ್ ಒಂದ್ ಎರಡ್ ಮೂರ್ ಬುಕ್ಸ್ ಓದಿದಿನಿ ಓದೋದು ಅಂದ್ರೆ ಇಷ್ಟನ ಮತ್ತೆ ಗಳು ಓದೋದ್ರಲ್ಲಿ ತುಂಬಾ ಇಷ್ಟ ಇದೆ. ಬೇರೆ ಅವುಗಳನ್ನ ಓದ ಹಾ ಅಂದ್ರೆ ನ ಕಥೆಗಳನಾ ಕೇಳಿದ್ರೇ ಒಂದು ಅಜ್ಜಿಯ ಕಾಲದ, ಕತೆೆಗಳಾಗಿರ್ಬಹುದು, ರಾಜನ್ ಕತೆೆಗಳಾಗಿರ್ಬಹುದು, ಲವ್ ಸ್ಟೋರಿ, ಕ್ಟ ಆಗಿರಬಹುದು ಈ ತರದ ಓದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅದ್ರಲ್ಲಿ ಒಂಥರ ವಿಷ್ಯಗಳನ್ನ ತಿಳ್ಕೊಳೋಂತದ್ದಿದ್ರೆ, ತುಂಬಾ ಉಪಯೋಗ ಆಗುತ್ತೆ.
ಹ್ಮ್ ನಿಮ್ಗೆ ಯಾವ ತರದ್ದು ಜಾಸ್ತಿ ಇಷ್ಟ.
ನನಗೆ ತುಂಬಾ ಇಷ್ಟ ಆಗೋದಂದ್ರೆ ಪಂಚತಂತ್ರ ಕಥೆಗಳು.
ಹಾ ಅದ್ಬಿಟ್ಟು.
ಅದು ಬಿಟ್ಟು ಬೇರೆ ಕತೆಗಳು ಅಷ್ಟು ಓದಿಲ್ಲ. ಮತ್ತು, ಮನೋಶಶಾಸ್ತ್ರ ಬುಕ್ಗಳು ಚೆನ್ನಾಗಿರುತ್ತೆ. ಅವುಗಳನ್ನ ಓದಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ. ನಮ್ಮ, ನಾವು ತಿಳ್ಕೊಳ್ಳುವಂತ ಬುಕ್ಗಳು ತುಂಬಾ ಚೆನ್ನಾಗಿರುತ್ತೆ.
ಹಾ, ನಿಮ್ಗೆ ಅದ್ರ ಬುಕ್ ಓದಿ ಈ ಬುಕ್ ಓದಿದ್ಕೂ ಖುಷಿ ಆಯ್ತು ಅಂತ ಅನ್ಸಿದ್ ಉಂಟ. ಊಟ
ಆ ಟೀಕ್ಷಿತ ವರ್ಕಾಡಿಯವರು ತಿದ್ದಾರೆ ಅವ್ರದದುು ಸ್ತುಪ ಮನಸ್ಸುಗಳು ಅಂತ ಓದ ಸೂಕ್ತ ಮನಸ್ಸುಗಳು ತಗೋಳತೇ ಅದು ತುಂಬಾ ಇಮ್ ರು ನನ್ನಲ್ಲಿ ತಂದು ಕೊಡ್ತು ಅದು ತುಂಬಾ ಚೆನ್ನಾಗಿತ್ತು ಬುಕ್ ಅಂತ ನನ್ಗೆ ಅನ್ಸುತ್ತೆ. ಅದು ತುಂಬಾ ಉಪಯೋಗ ಆಯ್ತು ನನ್ಗೆ
ಅಹ ಇನ್ನು ನೀವು ಯಾವ್ದಾದ್ರು ಈಗ ಡ್ರಾಯಿಂಗ್ ಪೇಂಟಿಂಗ್ ಆತರ ಎಲ್ಲ ಮಾಡ್ತೀರಾ.
ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ನಾನ್ ಮಾಡಿಲ್ಲ ಅದು ನಂಗೆ ಎಷ್ಟೊ ಅತ್ಯುತ್ತಮವಾಗಿ ಬರದಿಲ್ಲ ಪ್ರಬಂಧ ಬರೀತೀನಿ ಅಷ್ಟೆ
ತರ
ಕಾಲೇಜಲ್ಲಿ ಸ್ಪರ್ಧೆ ಇದ್ದಾಗ ಪ್ರಬಂಧಗಳು ರಚನೆ ಮಾಡಕಿರುತ್ತಲ್ಲ ಆತರ ಪ್ರಬಂಧಗಳನ್ನ ನಾನ್ ಬರೀ ತಿನಿ
ತ್ರಿಚ್ ಅಥವಾ ಹಂಗೆ ಹೂನಗೆ ಬರಯೋದಾ
ಆ ಕೆಲವೊಂದು ತಿಳ್ಕೋತೀನಿ ಯಾರತ್ರ ಆದ್ರು ಕೇಳಿ ಸ್ವಲ್ಪ ಇನ್ನು ಬಿಟ್ಟ ಬಿಟ್ರೆ ನಮ್ಗೆ ಏನ ಅನ್ಸುತ್ತೆ ನಮ್ಮ ಮನಸ್ಥಿತತಿಲ್ಲಿ ಏನಿರುತ್ತೆ ಮನ್ಜಲಿ ಇರೋನ ಜೋತೆ ಅದ್ನ ಅ ಬರ್ತ ಬದ್ಕತೀನಿ ಅಂತ ಹೇಳ್ಬೋದು. ಹಾ ಸರಿಯಾಕ್ಕಾ
ನೀವು ಹೆಚ್ಚಿನ ಅಂಶ ಹೇಗ್ ಬರೆಯೋದು
ಹೆಚ್ಚಿನ ಅಂಶ ನನ್ನ ಯೋಚನೆಗಳ ಪ್ರಕಾರ
ಹ್ಮ್ ಸರಿಯಗ ಬಾಯ್
ಬಾಯ್